ಹ್ಮ
ಏನ್ ಮಾಡಕ್ತಪ್ಪಾ ಹುಲಿಯ.
ಏ ಅಂಗೆ....... ಹಲೋ. ಊಟ ಇಷ್ಟ ಬೇಗ ಅಲ್ಲ ನಾನ ಒಂಬತ್ ಗಂಟೆಗೆ ಹಂಗ್ ಮಾಡೋದು.
ಹಾ ಇದು ಬೇಗ ಎಂಟು ಗಂಟೆ ಬೇಗ ನಿನಗೆ.
ಹ್ಮ.
ಎಂಟು ಗಂಟೆ ಬೇಗನಾ.
ಇ ಬೇಗ ಎಂಟ ಆಗಿತ್ತಾ ನೋಡ್ಕೊಂಡಿಲ್ ಎಂಟೂವರೆ ಆಗೈತೆ.
ಇನ ಹತ್ತು ನಿಮಿಷ ಕಡಿಮೆ ಎಂಟೂುವರೆಗೆ.
ಹ್ಮ್...
ಅಲ್ಲೇ ನಮ್ಮ ವಸತಿಲಿ ಏಳುವರೆಗೆ ಊಟ.
ಹ್ಮ್ ಹತ್ತು ನಿಮಿಷ್ ಲೇಟ್ ಆಗೋದ ಅನ್ನ ಸಾರ ಉಂಡ್ ಬರಕ್ ನೀ.
ಬೇಗೋದ್ರೆ ಏನಿಕ್ತಾರೆ.
ಬೇಗ ಹೋದ್ರೆ ರಾಗಿ ಮುದ್ದೆ ಸಿಗುತ್ತೆ.
ಓಹ ಡೈಲಿ ಮಾಡ್ತಾ ಇರ್ತಾರ ರಾಗಿ ಮುದ್ದೆ.
ಅಂದ್ರೆ ಏನಂದ್ರ ಅದು ಮಧ್ಯಾಹ್ನ ದಿನಲುೂ ಮಾಡ್ಬೇಕು ರಾಗಿ ಮುದ್ದೆ. ಆದ್ರೆ ಈಗ ಮಾಡ್ತ. ಮತ್ತ ಯಾಕಂಗ ಹುಡುಗುರು ಸುಮ್ಮನೆ ಅದನ್ನ ಹೋಗಿ ಕೆಡಿಸ್ತಾರೆ ಊಟ ತಿನ್ನದೇ ಇಲ್ಲ ರಾಗಿ ಮುದ್ದೆ ಯಾರು ಬರಂಗಿಲ್ಲ. ಮೊದಲ ಮಧ್ಯಾಹ್ನ ಯಾರು ಬರಲ್ಲಾ ಯಾಕಂದ್ರ ಅವರದೆಲ್ಲಾ ವಿದ್ಯಾಲಯ ದೂರ್ ದೂರ್ ಇದೆ ಇಲ್ಲಿಂದ.
ಹಾ ಹಾ....
ನಮ್ ವಿದ್ಯಾಲಯ್ದೋರ್ ಬರ್ತಾರ ಬಂದ್ರ ಅವರು ಬಂದ್ರೆ ಅನ್ನ ಸಾರು ಉಣ್ತಾರ ಬಾಳ ಜನ ಯಾಕಂದ್ರ ಸಮಯ ಇಲ್ಲ ಮತ್. ರಾಗಿ ಮುದ್ದೇ ಹಿಂಗ್ ಹಿಂಗತ್ತ ಅದಕೆ ರಾತ್ರಿ ಅಷ್ಟೇ ಮಾಡ್. ರಾತ್ರೆ ಮಾಡತಾರೆ ಆದ್ರ ರಾತ್ರಿ ಮಾಡಕಂದ್ರೆ ಅದ ಏನಂದ್ರೆ ಎರಡ್ ದಿನಕ್ಕ ಒಂದೇ ಸಲ ಮಾಡತರ್ ಮುದ್ದೆ.
ಎರಡ್ ದಿಸ್ ಕಾ ಒನ್ಸ್.
ಹಾ! ಎರಡ್ ದಿನಕ್ಕೂ ಚಪಾತಿ ಮತ್ತೆ ಚಪಾತಿ ಮುದ್ದೆ ಚಪಾತಿ ಮುದ್ದೆ ಈ ತರ.
ನಿಮ್ದೇ ಪರವಾಗಿಲ್ಲ ಡೈಲಿ ಚಪಾತಿ........
ಹ್ಮ್ ಡಿ ಐದ್ ದಿನಲೂ ಅಲ್ಲಾ. ಎರಡ್ ದಿನಕ್ ಒಮ್ಮೆ ಹ್ಮ ಅದಕ್ಕೆ ಚೆನ್ನಾಗಿದೆ. ಹ್ಮ್ ಅದಕ್ಕೆ ನಾಪ್ ಚಪಾತಿಗೆ ಪಲ್ಯ. ಈಯಾ ಬಾಳೆಹಣ್ಣು ಇರುತ್ತೆ ಇಲ್ಲ ಅಂದ್ರೆ ಬಾಳೆಹಣ್ಣು ಇಲ್ಲ ಅಂದ್ರೆ ಇದು ಇರುತ್ತೆ ಮೊಟ್ಟೆ.
ಹಾ ಹಾ
ಅವು ಎರಡು ಇಲ್ಲ ಅಂದ್ರೆ ಏನಾರ ಅವತ್ತಿನ ದಿನ ಸಿಹಿ ತಿಂಡಿ ಗುಲಾಬ್ ಜಾಮೂನು. ಇಲ್ಲ ಶುಕ್ರವಾರಕ್ ಒಮ್ಮೆ ಅದು. ಗುಲಾಬ್ ಜಾಮೂನ್ ಇರುತ್ತತೇ ಗುಲಾಬ್ ಜಾಮೂನ್ ಇಲ್ಲಾಂದ್ರ ಹೋಳಿಗೆ ಹೋಳಗೆ ಇಲ್ಲಾಂದ್ರೆ ರವೆ ಉಂಡೆ ಈ ತರ. ಹ್ಮ.
ತಿನ್ನೋತರ ಮಾಡ್ತಾರ ಎನ್ನು.
ಅಂದ್ರೆ ರವೆ ಉಂಡಿ ಅಷ್ಟೇ ತಿನ್ನಕ್ಕಾಗಲ್ಲ ಉಳಕಿದ್ದೆಲ್ಲ ತಿನ್ಬೋದು.
ರವೆ ಉಂಡೇನಾ.
ಹ್ಮ್ ರವೆ ಉಂಡೆ ತಿನ್ನಕ್ ಆಗಲ್ಲ ಅಂದ್ರೆ ಅದು ಪೂರ್ತಿ ರವಾ ರವಾನೆ ಬರುತ್ ಬಾಯಲ್ಲಿ. ತಿನ್ನೋ ತರಾನೇ ಅನ್ಸಲ್ಲ ಅದು. ರವಾ ಚೆನ್ನಾಗಿರ್ತಾ ಇವ್ರ ಮಾಡ್ಬೇಕಲ್ಲ ಮರಳ ಮರಳು ಮರಳು ಗೊತ್ತ ಮರಳು.
ಮರಳು.
ಹಾ ಮರಳು ಉಸುಕ.
ಹ ಹ ಹಾ ಹ್ಹಾ.
ಹ ಅದಂತ ಅದ ಕೈಲಿ ಮುಡಿದಾಗ ಯಾವ ತರ ಅನುಭವ ಆಗುತ್ತಲ್ಲ ಅದನ್ನ ಮುಟ್ದಾಗ ಅದ ತರ ಅನುಭವ ಆಗತ್ ನನಗ.
ಹ್ಮ್
ಹ್ಮ ಎಲ್ಲಿದ್ದೆ ನಾನು. ಹಾ ಹೌದಾ ನಿಂದ ದಿನಾಲು ಬರ್ತಲ್ಲ ವಿದ್ಯಾಲೇಖ. ನಿನ್ ದಿನಾಚರಣೆ ಹೇಳಿಲ್ಲಾ ಹೆಂಗತ್ತ ಬೆಳ್ಳಗಿಂದ ಏನ್ ಏನ್ ಮಾಡ್ತಿ ಹೆಂಗತ್ತ.
ಎಲ್ಲಿಗೆ ವಿದ್ಯಾಲಯಕ್ಕೆ ಬರೋಕ್ ಮುಂಚೆನಾ.
ಹಾ.
ಏನ್ ಮಾಡ್ತನಿ ಬೆಳಿಗೆ. ಹೇಯ್ ಒಂದು ಆರೂವರೆಗೆ ಎದ್ದೋಲ್ತೀನಿ.
ಹ್ಮ್.
ಹೋಗಿ ಮಖ ತೊಳ್ಕೊಂಡು ಸ್ನಾನ ಮಾಡಿ. ಆ ಒಂದ್ ಮಕ ತೊಳ್ಕೊಂಡ್ ಸ್ನಾನ ಮಾಡಕೆ ಲೈಕಾ ಏಳ್ ಗಂಟೆ ಆಗ್ಬಿಡತ್ತೆ.
ಹ್ಹಾ.
ಏಳೋ ಗಂಟೆಗೆ ಮನೆ ಬಿಡ್ತೀನಿ.
ಹ್ಮ್.
ಮತ್ತೆ ಗಾಡಿದಲ್ ಹೋಗಿ ಗಾಡಿ ಅಲ್ ಹಾಕಿ
ಹ್ಮ್ ಇಲ್ಲಿಗ್ ಬಾರ ಎಷ್ಟ. ಎಷ್ಟು ಸಲ ದುರ್ಮಶಕತನ ಬದಲಾಯಿಸ್ತೀಯಾ.
ಹಾ ಮೂರು ಸಲ ಏನೋ.
ಹಾದ್ಮೂರ್ ಸಲ ಅಲ್ಲ ಲೆ ನೀ ಅಲ್ಲಿಂದ ಬರ್ತಿವ್ ನಾನೇ ಹೇ ಅಂದ್ರ ಈಗಾ ಪರೀಕ್ಷ ನಡೆತಾ ಇದೇ ಅಲಾ ಅದಕ್ಕೆ ನಾನು ಏಳು ಗಂಟೆ ಎಂಟು ಗಂಟೆಗೆ ಹೇಳ್ತಾ ಇದ್ದೇನೆ. ಪರೀಕ್ಷೆ ಇಲ್ಲ ಅಂದ್ರ ನಾಕು ಇುವಂದ ಐದು ಐದವರೆ ಈ ಒಂದು ಗಂಟೆೇ ಎದ್ ಬಿಡ್ತೇ ಯಾವಾಗ ಹೇಳ್ತೀ ಗೊತ್ತ. ಇಲ್ಲ ಈ ಒಂದ ಗಂಟೆಲಿ ಎದ್ ಬಿಡ್ತೇನೆ ನೋಡು.
ಹಾ
ಶಕ್ಷ ಇಲ್ಲ ಅಂದ್ರೆ ಅವಾಗ ನನಗೆ ಅದು ದಿನ ಸರಿ ಹವ್ಯಾಸ ಮಾಡ್ಕೊಂಡ್ ಬಿಟ್ಟಿದ್ದೆ ಅದನ್ನ ನಾನು.
ಬಾ ಲೈಕ್ ನಿನ್ಗೆ ನಿನ್ಗೆ ಎಚ್ಚರಿಕೆ ಆಗ್ತಾ ಇತ್ತು ಅಲಾರಾಮ್ ಹಿಡ್ಕೊಂಡಿರ.
ಅಂದ್ರೆ ಅಲಾರಾಮ ಇಡ್ತಿದ್ದೆ ಅದೀಗ ನಾ ನಾ ಅದೇ ಅಭ್ಯಾಸ ಇಟ್ಕೊಂಡು ಊರಿಗೆಗ್ ಹೋಗಿದ್ೆ ಅಂತಕ ಯಾವಾರ ನೋಡುುವ. ನಾ ಇದು ಅಲಾರಾಮ್ ಇತಿರ್ಕಂದ್ರ ನಂಗಗೆ ಒ ಎಚ್ಚರ ಬಿಡುದು ನಾಲ್ಕವರೆಗೆ ಐದು ಗಂಟೆಗೆ.
ಹಾ
ಇಲ್ಲಿ ಎದಕ್ ಆಥರ ಆಗ್ತಿತ್ತ ಅಂದ್ರೆ ಅಲಾರಾಮ ನ ಇಟ್ಟಿ ಇಡ್ತಿದ್ ಯಾಕಂದ್ರೆ ಎಚ್ಚರಾಗ ಗೊದಾಗ್ತಿತ್ತು ಈಗ ಏನಂದ್ರೆ ನಾನು ಬಾಳ ಕೆಲ್ಸ ಮಾಡ್ತೀನಿ ಅವಾಗ. ಬೆಳಿಗ್ಗೆ ಓಡೋದದೆ ಎಲ್ಲ ಮಾಡ್ತಿದ್ನ ಅಭ್ಯಾಸದೆ ಎಲ್ಲ ಮಾಡಿ. ಮತ್ತೆ ಈ ಕಡೆ ಅಂದ್ರೆ ಬಿಸಿ್ಲಲ್ಲಿ ಮತ್ ನಿಮ್ ಜೊತೆ ಎಲ್ಲಾ ಅಡಾಡ್ತಿ ಇರ್ತೇನಲ್ಲಾ. ದೇಹ ಸುಸ್ತಾಗಿರುತ್ತೆ ಮಧ್ಯಾಹ್ನ ಮಲಗಿದಂದ್ರೆ ರಾತ್ರಿ ಮಕ್ ೊಂಡು ಮತ್ತೆ ಬೆಳಿಗ್ಗೆ ಎಚ್ಚ ಹೋದ ತೊಂದರೆ ಆಗೋದಿಲ್ಲ ಏನ್ ಅನ್ಸೋದಿಲ್ಲ ಮಧ್ಯಾಹ್ನ ಮಲಗ ಮರ್ದಿನ ಮತ್ ಬೆಳಗ್ ಹತ್ರಯಐತ ಅಂೇಶ್ ಹಂಗೆ ಸು್ನೆ ಕಡೆ ಅಡ್ಡ ಅ್ರೆ ನಂಗೆ ಹೇಳಕೆ ಆಗಲ್ಲ ಮರ್ದಿನ. ಈ ತರ ಆಗಿರ್ತತ್ ಅಲರಾಮ್ ಇಡ್ತಿದ್ದೆ.
ಏನ್ ಮಾಡ್ತಿದ್ದೇಳಿ ನೀನು ಪರೀಕ್ಷೆ ಇಲ್ಲ ಅಂದ್ರೆ ದ ಗೆದ್ದ ಎದ ಹೇಳ್ಬಿಟ್ಟು.
ಹೇಳ್ತೇನಾ ನಾಲ್ಕವರೆ ಗಂಟೆ ಇತ ಇಡುದೇ ನಾಲ್ಕೂವರೆ ಗಂಟೆಯಿಂದ ಇಡ್ತೇನೆ. ಐದ್ ಗಂಟೆ ಗಂಟಲ್ಲ ಆ ಹೊಡಿದು ಹೊಡ್ದುಡದು ಅದು ಎಬ್ಬಸುತ್ತಲ್ಲ ಬಂದ ಯಕ ಎರಡ್ ಸಲ ಬಂದ್ ಮಾಡತನಿ ಮತ್ತ ಹೊಡ್ ಹೊಡ್ದು ಎಬ್ಬಸುತ್ತಾ. ಎದ್ದಕ್ಕೆ ಅರ್ಧ ಗಂಟೆ ಹಲ್ ತಿಕ್ಕೊಳದು ವಾಶ್ರೂಮ್ಗೆ ಹೋಗದು ಎಲ್ಲ ಇದು ಶೌಚಾಲಯಕ್ಕೆದು ಹೋಗ ಬಂದು.
ಹ್ಮ್
ಇಲ್ಲಿ ಅಭ್ಯಾಸ ಮಾಡ್ತಿದ ಏನಾರ ಅಂದ್ರೆ ಬುಕ್ ತಗಳೋದು ಇರ್. ಲ್ಲ ನನ್ನ ಹತ್ರ ಪುಸ್ತಕಗಳು ಇದೆ ಸ್ವಲ್ಪ ಅದನ್ನ ಏನಾದ್ರರು ಓದ ಅದನ್ ಮಾಡ್. ಅದನ್ನ ಮಾಡಿ ಆರು ಗಂಟೆಗೆ ಇ ಮೈ ಮೈದಾನಕ್ ಬರ್ತದೆ ಆತದ ಮೈದಾನಕ್ಕೆ.
ಹಾ
ಬಂದಿಕೇಶ. ನನಗೆ ಮೊದ್ಲಿಗೆ ಹ ನಾನು ಇದು ಏನೋ ಅಧ್ಯಾನ ಸುಸ್ತಾಗಗಿದೆ ನಂಗೆ ಓಡಕ್ ಮನಸ್ಸ ಇಲ್ಲಾಂದ್ರುನು ಮೂರು ಕಿಲೋಮೀಟರ್ ಓಡಿ ಓಡ್ತಿದ್ದ.
ಹ್ಮ
ಹಾ ಈಗ ಆಮೇಲೆ ಏನತ್ತು. ಬರ್ ಬರ್ತ ಐದ ಕಿೋಮಟ್ರ ಒಮ್ಮಿ ಹತ್ತು ಕಿಲೋಮೀಟರ್ ಓಡ್ಬ ಬಿಟ್ಟೆ ಒೊಮ್ಮಿ ಎರಡ್ ಸಲ ಓಡ್ದ ಹತ್ತು ಕಿಲೋಮೀಟ್ರ. ಅವಾಗ ನನಗ್ ಬಂತು. ಇಲ್ಲ ಅಲ್ ನಾವ್ ಓಡ್ಬೋದತ್ತ ಅವವಾಗಿಂದ ಮೂರು ಐದೇ ಓಡತಿದ. ಈಗ ಮತ್ತತ್ ಅಭ್ಯಾಸ ತಪ್ಪದ ಮತ್ತ ಎರಡು ಇಲ್ಲ ಮೂರು ಕಿಲೋಮೀಟರ್ ಇಂದಾನೇ ಶುರು ಮಾಡ್ಬೇಕು.
ಬಾ ಯಾರ್ ಜೊತೆಗ್ ಬರ್ತಾರಾರಾದ್ರರು.
ಆ ನನ್ ಜೊತೆ ಬರ್ತಾನಪ್ಪಾ ನಮ್ಮ್ ಇದ ನಮ್ಕ್ ಇದ ಲೀಡ್ರ ಇಲ್ಲಾ ನಮ್ ತರಗತಿದ. ಅವನು ಬರ್ತಿದ್ದ ಅವ ಈಗನು ಬಾ ಬಾಬಾ ತನ್ನಾಗತಾನ ನನ್ಗ ಪರಕ್ಷೆ ಇರೋದಲ್ಲ ನಮಗ ನಿದ್ದೆ ಸರಿಯಾಗಿ ಆಗಲ್ತ ಊನುೂ ಸರಿಯಾಗಿ ಉಣಲ್ಲ ಯಾಕಂದ್ರೆ ಪರೀಕ್ಷೆ ಬ ಊಟ್ಕ ಮಾಡೋಕು ಮನ್ಸ ಬರವಲ್ತು.
ಹ ಹ
ಅದ್ಕ್ಕೆ ಅವನು ಬಾಳ ಒತ್ತಾಯ ಮಾಡ್ದ ಆದ್ರೂ ಹೋಗಿಲ್ಲ. ಈ ಸಲ ಊರಿಗ್ ಹೋಗ್ತನಲ್ಲ ಮತ್ ಮಾಡ್ತೇನ ಏ ಅವನು ಅಂದ್ರೆ ಅವನದ ಹೆಂಗ್ ಗೊತ್ತಾ ಅವನು ದಿನಾನು ಬರ್ತಾನ ನಾ ಪೂನ ಹಚ್ಚಿದಾಗೂಂದ ದಿನ ಬಂದೇ ಬರ್ತಾನ
ಹ್ಮ್
ಇ ಒನ್ನ್ ಹನ್ನೆಡ ಒಂದೂಕ ಮುಕೊಂಡ್ರು ಬರ್ತಾನ ಆದ್ರ ಇನ್ನೇನ್ ಆಗಲ್ಲಪ್ಪ ಹೇಳಕೆ ಆಗಲ್ಲ ಆ ಅವಾಗ ಆ ಸ್ಥಿತಿಗ ಬರ್ಲ್ಲವ ಅವನ್ ಅವನು ಮೊದ್ಲಿಗೆ ಬಂದಾಗ ನಮ್ಮ ಅಂದ್ರೆ ಈ ನಮ್ಮ ಮೈದಾನದ್ದು ಮೂರು ರೌಂಡ್ ಹೊಡದ್ರೆ ಅಂದ್ರೆ ಮೂರುವರೆ ರೌಂಡ್ ಹೊಡುದ್ರೆ ಒಂದು ಕಿಲೋಮೀಟರ್ ಆಗುತ್ತೆ
ಹ್ಮ್ ಹ್ಮ್
ಅವ ಎರಡೇ ರೌಂಡ್ ಹೊಡೆದಕೆಸಿ ಸುಸ್ತಾಗಿ ಬೀಳ್ತಿದ ಏ ಆಗಲ್ಲ ಲೇ ಹಂಗ ಹಿಂಗತ್ತ ಅದನ್ನೇ ದಿನಾ ಅಭ್ಯಾಸ ರೊಡಿ ಮಾಡ್ಕೊಂಡು ಮಾಡ್ಕೊಂಡು ಈಗ ಐದಲ್ಲ ಆರ್ ಕಿಲೋಮೀಟರ್ ಓಡ ತ್ತಾನು ಹೊಡಂದ್ರೆ
ಬಾ
ಈಗ ಅವ್ನ್ಗೂ ಅಭ್ಯಾಸ ತಪ್ಪಿದೆ ಅವನ್ಗೂ ಈಗ ನನ್ಗ ಹೆಂಗ್ ತಪ್ಪಿದ್ದ ಅಲ್ಲ ಅವನ್ಗೂ ತಪ್ಪಿದೆ ಬಾಳ್ ಬೇಡ ಅವನಿಗ ಒಂದೇ ವಾರ ಕೂಡ ಒಂದ್ ವಾರ ಭಾಳಯ್ತ ಮತ್ತ ಐದ ಕಿಲೋಮೀಟರ್ ಆರ ಕಿಲೋಮೀಟ್ರ ಓಡದ ಶುರು ಮಾಡ್ತಾನ ಅವ್ನು ದಿನಾಲು ಯಾಕಂದ್ರ ಬಾಳ ದಿನ ಆಗಣ
ರಸ್ತೆ ಮೇಲ ಓಡಾಡದ ನೀವು ಇನ್ನ ಸ್ವಲ್ಪ
ಹಾ ಇಲ್ಲಿ ಏನಾಗುತ್ತ ಅಂದ್ರೆ ಇದು ಸ್ವಲ್ಪ ನಗರ ಆಗತ್ತಲ್ಲ ಗಾಳಿ ವಾಯುಮಾಲಿನ್ಯ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಧೂಳು ಮತ್ತೆ ನಾಯಿಗಳು ಕಾಟ ಗಾಡಿಗಳು ಹೆಂಗ ಹೆಂಗ್ ಹಿಂಗ್ ಬರ್ತಾವ ಗೊತ್ತಾಗಲ್ಲ
ಏ ಆ ಟೈಮ್ ಅಲ್ಲಿ ಐದ್ ಗಂಟೆ ಟೈಮ್ ಅಲ್ಲೇ
ಹಂಗಲ್ಲ ಐದ ಗಂಟೆ ಅಂದ್ರೆ ಹೋಗಕ್ ಐದ ನಾವು ಈಗ ಐದ ಕಿಲೋಮೀಟರ್ ಆರ ಕಿಲೋಮೀಟದರ ಹೂಡಬೇಕಂತ ಸಮಯ ತಗೊಂಡೆ ತೊಗೋಳುತಲ್ಲ ಅದ್
ಹ್ಮ್
ಹ್ಮ್ ಒಮೆಮ್ಮಿ ಹೊರಗ ಹೋದಿ ನನಗು ಹೋಗ್ಬೇಕತಿದೆ ಹೊರಗ ಯಾಕಂದ್ರೆ ಇಲ್ಲಿ ಮೈದಾನಕ್ಕೆ ರೌಂಡ್ ಹಾಕೋದು ಇದಾಗುತ್ತೆ ಬೇಸರ
ಹ್ಮ್
ಅದ್ಕೆ ಓಡ್ಬೇಕ ಈಗ ನನಗೂ ಅಭ್ಯಾಸ ತಪ್ಪಿದ ಸ್ವಲ್ಪ ಮನುಷ್ಯನು ಇದಾಗಿನ್ಲೆನಾ ಅಂದ್ರ ಬಲು ಇನ ಅಷ್ಟು ಶಕ್ತಿಲ್ಲ ಮೊದ್ಲಿ ನಂಗ
ಬಾ ಹ್
ಹಳೆ ಶಾಲೆಲ್ ಇದ್ದಾಗ ನಾ ಎಲ್ಲ ಮಾಡ್ಕೊಬೇಕಾಯ್ತಿವ ಕೂರ್ನ ನಾ ನಡೀತದ
ಹ್ಮ
ಮತ್ತ್ ಹಾ ಮತ್ತೆ
ಮತ್ತೆ ಇಲ್ ಹೆಂಗ್ ನಡಿತ್ ಪರೀಕ್ಷೆ ಇವತ್ತ ಇತ್ತಂತಿದ್ದಲ್ಲ
ಈಗ ನಾ ಹೇಳಲಾ ನಿಜವಾಗ್ಲು ನಂದು ಅಂದ್ರ ಒಂದ್ ಪ್ರಶ್ನೆ ಬಿಟ್ಟೇ ಬಿಟ್ಟ ಬಂದಿದ್ದೀನ ಹ ಮ ಮೊದ್ಲೆ ಘಟಕದ್ದು ಬಿತ್ತ್ದೇನೆ ಪೂ ಹ ಪೂರ್ಣವಾಗಿ ಬಿಟ್ಟಿದ್ದೀನಿ ಒಂದ ಅಂದ್ರೆ ಒಂದ ಬರ್ದೀದಿನಿ ಒಂದ ಬಿಟ್ಟಿದ್ದೀನಿ
ಹಾ
ಇನ್ನ್ ಇದ ಯಾವ್ದಿದು
ಆ ಅದ ಯಾವದು ಆ ಮೂರನೇ ಮಾಡೋದು ಮೂರನೇ ಘಟಕದಲ್ಲಿ ಒಂದ್ ಬಿಟ್ಟಿದ್ದೇನೆ ಅಂದ್ರ ಅರ್ಧ ಬರ್ದಿದ್ದನಿ ದಿನ ಅರ್ಧ ಬರ್ದಿಲ್ಲ್
ಹ್ಮ್
ಹ ಉಳಿದ್ದೆಲ್ಲ ಬರ್ದಿದ್ದೇನೆ ಅದ್ರಲ್ಲಿ ಎಷ್ಟು ಹ ಏನಂತಾರ. ಸರಿಯಾಗಿದ್ದವು ತಪ್ಪಾಗಿದ್ದವು ಗೊತ್ತಿಲ್ಲ.
ಬಟ್ ಬರಿಯದ್ ಬರ್ದ್ ಬಂದಿದ್ಯಾ ಖಾಲಿ ಬಿಡದಿರಾ.
ಹ ಬಾ ಅದು ಅದು ಇನ್ನೊಂದ ಹೆಂಗ ಗೊತ್ತಾ ನಾನ್ ಪರೀಕ್ಷೆ ಅಂದ್ರೆ ನಾನ್ ಅನ್ಕೊಂಡ್ ಹೋಗ್ಲಿಲ್ಲ. ಸರಿ ನನಗೇನ ಬೇಸರ ಆಗಿದ್ದಿಲ್ಲ ಹೊರಗೆ ಬಂದಲ್ಲ ನಮ್ಮ್ ಶಾಲಾ ಹೊರಾಂಗಣಕ್ಕೆ ನಮ ಕ ನಮ್ಮ ವಿದ್ಯಾಲಯ ಅವಾಗ ಸ್ವಲ್ಪ ಬೇಸರ ಆಯ್ತ್ ನಿನಗೂ ಹ ನಿನಗೂ ಗೊತ್ತಿರ್ಬೇಕ ನಿಜವಾಗ್ಲೂ ನನ್ಗೆ ಆ ಸಮಯನೇ ಆ ಸಮಯ ಬಾಳ ಬಾಳ ನನ ಹೊಟ್ಟೆಲ್ ಜಾಲ ಜ್ವಾಲಾಮ ಮುಖಿ ಸಿಡ್ದಂಗ ಆಯ್ತ ನನ್ಗ ಒಂದ ಕ್ಷಣ.
ಅಷ್ಟೇ ಅದೆಲ್ಲ ನೋಡ್ದು ನೋಡ್ದಿರ ಹೋಗ್ಬೇಕ ಅಷ್ಟೇ ನೀನ್ ಅದನ್ನೇ ತಲೆಗೆ ಹಾಕೊಂಡು.
ನಿಜವಾಗ್ಲೂ ಹೇಳಲಾ ನಾ ನೋಡಿದ್ದೇ ಇಲ್ಲ ನಮ್ ದೊಡ್ಡಣ್ಣ ತೋರಿಸ ಬಿಟ್ಟಾ.
ಹ ಹ.
ಅದ್ರ ಸಲಂದ ಅವನ್ ಯಾವ ತರ ಮಾಡಿದ್ನಲ್ಲಿ. ಹಾ ಇಲ್ಲದ ಹೆಂಗ ಅನ್ಸುತ್ತ ಹೇಳಿ ನೀನೇ.
ಏ ನಾನ ಒಬ್ಬ್ರ ಜೊತೆ ನೋಡಿದ್ದಿಲ್ಲಪ್ಪಾ ಮುಂಚೆ ಮಾತಾಡೋದು. ನೀನು ಅಂತ ಇದ್ದಲ್ಲ ಹಾ ಅದ್ ಹೆಂಗ ಮತ್ತೆ ಸಡನ್ ಆಗೆ ಏನದು.
ಏನೇನಪ್ಪಾ ನಂಗೂ ಗೊತ್ತಲ್ಲಾ ಇನ್ನೊಂದ್ ಏನ್ ಗೊತ್ತಾ ನಿಂಗ ಹೇಳ್ತೇನ ಆಮೇಲ ಅದು ಏನಾಗಿತ್ತತ. ಅದು ಹೋಗ್ಲಿ ಬಿಡ ಇವನ್ ಈ ತರ ಒದರ್ತವನಲ್ಲಲ್ಲಿ ಏನ್ ಅನ್ಕೋಬಾರ್ದು ಹೊತ್ತವ್ರು.
ಅವನ್ ತೀರಗ ಬೇರೆ ನೋಡ್ತವರ ಅಲ್ಲೋ.
ಅದೇ ನಿಜವಾಗ್ಲದ ಒಂತರ ನಮ್ದ್ ಇದನ್ನ ಅಂದ್ರೆ ನಮ್ಮ ಅವ್ರ ಅವ್ರ ದೃಷ್ಟಿಯಿಂದ ನಮ್ಮನ್ ಒಂಥರ ಕೆಳಗ ನೋಡ್ತಾರಲ್ಲಾ. ತಲೆ ಎಲ್ಲಾರ್ದವರು ಈ ತರ ಅತ್ತ
ತಾನೆ ಅವತ್ತ್ ಹಿಂಗೆ ಹಿಂಗ್ ಮಾಡಿದ್ಕ ನಾವು ಇವ್ರ ಅನ್ಕೊಂತೀನಿ ಪಕ್ಕದ ತರಗತಿ ಅವ್ರು ಹಂಗಂದತ್ತು.
ಹ.
ಹೋಗ್ಲಿ ಬಿಡು ಏನ್ ಮಾಡಕ್ ಬರ್ಲಾ ಸರಿ ಆಮೇಲೆ ಹಸ್ತನಂತ ನಿಂಗ ಇಡ್ಲಾ.
ಹಾ ಸರಿ.